ಹಲೋ.
ಆರಾಮ ಯಕ್ಕ.
ಹ್ಮ ಆರಾಮ ಅಪ್ಪಿ ನೀ ಆರಾಮ ಅದೀ.
ಹ್ಮ್ ನಾನು ಆರಾಮ್ ಅದೇನಿ ಊಟ.
ಊಟ ಬೆಳಗ್ಗೆ ಆಯ್ತು ಸ ಮಾಡ್ಬೇಕು ಒಂದುವರಿ.
ಹ್ಮ್ ಅವ್ವ ಆರಾಮ್ ಅದಲ್ ಏನೋ.
ಹ್ಮ್ ಆರಾಮದಾಲ ಎಲ್ಲೂ ಆರಾಮದಾಲ.
ಹ್ಮ್.
ನೀ ಆರಾಮ ಆದಿರ್ ಅಲ್ಲಾ.
ಹ್ಮ್ ಆರಾಮ್ ಅದೇನಿ.
ಏನ್ ಮಾಡಕತ್ತೀರಿ.
ನಾನ ಒಡಕತ್ತಿದೆ ನಾನ್.
ಇವತ್ತೆನ ಲೈಬ್ರೆರಿ ರಾಜಾ ಏನ್ ಇವತ್ತ.
ಹ್ಮ್ ಲೈಬ್ರರಿ ರಜೆ ರೂಮ್ಗಾಗತ್ತ.
ಹ್ಮ್ ಹೋದಾ ಖರೇನ ಅನ್ನೋದು.
ಹ್ಮ್.
ಮತ್ತೆ ಏನ್ ಸಮಾಚಾರ ಕಾಲ ಅಲ್ಲೆಲ್ಲಾ ಕೋಚಿಂಗ್. ಸೆಂಟರ್ ಚಲೋ ಅದೆಲ್ಲ ಎಲ್ಲ ಚೆನ್ನಾಗಿರತಾರಲ್ಲ ಟೀಚರ್ಸ್.
ಹ್ಮ್ ಕೋಚಿಂಗ್ ಸೆಂಟರ್ ಚೆನ್ನಾಗದು.
ಹ್ಮ್ ಮತ್ತ ಅಲ್ಲ ಪಿ ಜಿ ವಾತಾವರಣ ಅಲ್ಲಿ ಹೆಂಗಗದನಪ್ಪ ಏನು ಹುಡುಗರೆಲ್ಲಾ.
ಹ್ಮ್ ಎಲ್ಲ. ಹ್ಮ್ ಓದ್ತಾರೆ ಬೆಳಿಗ್ಗೆ ಲೈಬ್ರರಿಗ್ ಹೋಗ್ತೀನಿ ಬೆಳಗ್ಗೆ ಎಂಟು. ಎಂಟುವರೆಗೆ ಆ ಎಂಟುವರೆಗೆ ಹೋದ್ರೆ ಎಂಟು ಗಂಟೆಗೆ ಬಿಡುತ್ತು ಮತ್ತೆ ಸಂಜೆ ಎಂಟರವರೆಗೂ. ಮತ್ತ ಎಂಟರಿಂದ ಮತ್ತೆ ಒಂಬತ್ ಗಂಟೆ. ಗಂಟೆ ಇರುತ್ತ ಆಮೇಲೆ ರೆಸ್ಟ್ ಮಾಡೋದು ಇಲ್ಲ ಓದ್ಬಹುದು. ಪಿ ಜಿಲೆಲ್ಲ ಓದಕ್ಕ ಆಗಲ್ಲ ಇಲ್ಲಿ. ಡಿಸ್ಟರ್ಬೆನ್ಸ್ ಇರುತ್ತೆ ಇವಾಗ ಓದ್ಬೋದು ಇವಾಗ. ಕೆಲವೊಂದ್ ದಿನ ಡಿಸ್ಟರ್ಬ್ ಆ.
ಹ್ಮ್ ಕೆಲೊಬ್ರು ಓದ್ತಾರ್ ಕೆಲೊಬ್ರು ಕ. ನೋಡ್ತ ಕೆಲ ಏನ್ ಏನ್ ಅವ್ರ ಏನ ಏನ್ ಕೆಲಸ ಇರುತ್ತ ಅವೆಲ್ಲಾ ಮಾಡ್ಕೊ. ರ್ತ ಅವ ನಿಮಗ ಓದಕು ಇಂಟ್ರೆಸ್ಟ್ ಆಗ ಬರೋದಿಲ್ಲ.
ಹ್ಮ್ ಈಗ ಐ ಪಿ ಎಲ್ ನಾಡ್ಯಕತ್ತವಲ್ಲ.
ಹ್ಮ್ ಹ್ಮ್.
ಕ್ರಿಕೆಟ್ ನೋಡ್ತಾರ್ತಾರೆ ಮ್ಯಾಚ್.
ಹೌದ ಹೌದು. ಅ ಎಷ್ಟ್ ವರ್ಷ ನೀಲ್ಲಿ ಹೋಗಿ.
ಎರಡು ವರ್ಷ ಆಯ್ತಿನಾ
ಬಾಂಗಳೂರ್ ಹೋಗಿ ಕೊ
ಹ್ಮ್ ಹ್ಮ್ ಎರಡು ವರ್ಷ ಮೇಲೆ ಆ್ತ ಊರ್ಗ್ ಬಂದಾಗೆ ಒಂದ್ ನಾಲ್ಕ್ ನಾಲ್ಕ ತಿಂಗಳು ಅಲ್ಲೇ ಹೋಗ್ಬಿಡ್
ಹ್ಮ್ ಹ್ಮ ಹ್ಮ
ಬೆಂಗ್ಗಳೂರಲ್ಲಿ ಅಂದ್ರೆ ಇಲ್ಲಿ ಬೆಂಗ್ಳೂರಲ್ಲಿ ಇದುದುು ಎರಡು ವರ್ಷ ಐತಿ
ಹ್ಮ ಹ್ಮ ಎಲ್ಲ ಊಟ ಎಲ್ಲ ಅಡ್ಜಸ್ಟ್ ಆಗೇತಲ್ಲ ಅಲ್ಲಿನವರು ಊಟ
ಊಟ ನಮ್ ಕಡೆ ಕೂಡಂಗ ಕೊಡಲ್ಲ ಇಲ್ ಬರಿ ರೊಟ್ಟಿ ರೊಟ್ಟಿ ಕೊಡಲ್ಲ ಬರೀ ಚಪಾತಿ ಕೊಡ್ತಾರ ಅದು ವಾರದಾಗ ಐದೇ ದಿನ ಕೊಡ್ತಾರ ಹ
ಹ್ಮ್
ಹ್ಮ ಬೆಳಿಗ್ಗೆ ಟಿಫಿನ್ ಕೊಡ್ತಾರ ಆದದ್ರೂ ಬರ ರೈಸೇ ಕೊಡ್ತಾರ ಮಾರ್ನಂಗ್ ಚಿತ್ರಾನ್ನ ಪೊಂಗಲು ಅಂದಿನ ಒಂದಿನ ಅವಲಕ್ಕಿ ಉಪೇಟೋ ಇಡ್ಲಿ
ಹ್ಮ್ ಹ್ಮ
ನನಾಗೇ ಇರೋದು
ಹ್ಮ ಮತ್ತೇನ್ ಮಾಡಬ ಮಾಡದಪ್ಪ ಸಾಲಿ ಕಲ ಕತ್ತ ಹಾಗೆರ್ ಹೌದಾ
ಹ್ಮ್ ಪಿ ಜಿಗ್ ಚೆನ್ನಾಗ್ ಮಾಡಲ್ಲ ದುಡ್ಡಿನಸೆ ಗೆಲ್ಲ ಹೆಂಗ ಬೇಕಕ್ ಹಂಗೆ ಮಾಡ
ಹಾ ಅದಷ್ಟೇ ಈಗೆಲ್ಲಾ ದುಡ್ಡನ್ ಮೇಲೆ ನಿಲ್ತದೆ ಬರೇ ದುಡ್ಡು ಸಲೆಯಿಂದ ದುಡ್ಡು ಅದೆಲ್ಲ ಪಿ ಜಿ ಮಾಡಿದ್ದು ಮಕ್ಕ ಇ ಎಲ್ ಪಲ್ಂಕ್ ಮಾಡಲ್ಲ ಯಾರ ಬರೇ ದುಡ್ಡು ಬರುತ್ತ ದುಡ್ಡು ಬರ್ತ ಅಂತ ಹೇಳಿ ಮಾಡ್ತಾರ ಸುಮ ಮಾಡಿಟ್ಟ ಹೋಗಬ ಕರಕಡಿ
ಹ್ಮ್ ಇಲ್ಲಿ ಹೋಟೆಲ್ಗೆ ಹೋಗ್ಬೇಕಂದ್ರೆ ಹೋಟೆಲ್ ಈಗ ಗ್ಯಾಸ್ ಪ್ರಾಬ್ಲಮ್ ಐತಲ್ಲಾ ಈ ವಾರ್ ನಡೆೆಯ ಸಲೋ ಆಗಿ ಗ್ಯಾಸ್ ಇರ್ದಿರ ಕಾರಣಕ್ಕ ಪ್ರೈಸ್ನು ಜಾಸ್ತಿ ಮಾಡ್ಬಿಟ್ಟಾರ
ಹ್ಮ್ ಹ್ಮ್
ಇಷ್ಟಿಂದೆಲ್ಲ
ಬೇರೆ ಕಡೆ ಹೋಗಿ ಹೋಗ್ಬೇಕಂದ್ರು
ಹ್ಮ ಮೊದ್ಲೆಲ್ಲಾ ಈಗ ಇಡ್ಲಿ ಒಡಗೆ ಮೂವತ್ತು ರೂಪಾಯಿ ಪ್ಲೇಟ್ ಬರ್ತಿತ್ತು ಇವಾಗ ನಲ್ವತ್ ಮಾಡಿದಾರೆ ಒಂದೊಂದ್ ಕಡೆ ಐವತ್ತ ಇದೆ ಒಂದ್ ಕಡೆ ಅರವತ್ತು ಕೊಡ್ತಾರ
ಹೌದಾ ಹೌದು
ತುಂಬಾ ಹೋಟೆಲ್ ಗಳನ್ನು ಮುಚ್ಬಿಟ್ಟಾರ ಬಾಳ ನ ಈ ಒಂದೇ ಗ್ಯಾಸ್ ಸಿಲೆಂಡರ್ ಇಲ್ಲಿ ಐದ್ ಸಾವಿರ ಆರ್ ಸಾವಿರ ಐತಿ ಇಲ್ಲಿ ಕಮರ್ಷಿಯಲ್
ಹ್ಮ್ ಮತ್ತೆ ತುಾ ಬೆಂಗಳೂರು ಸಿಟಿಯಲ್ಲಿ ಬಾಳ ತುಂಬಾ ಕಷ್ಟ ಆಗೇತಿ ಗ್ಯಾಸ್ ಈ ಪ್ರಾಬ್ಲಮ್ ಮ್ ನಮ್ಮ್ ಹಳ್ಳಿ ಕಡೆ ಗ್ಯಾಸ್ ಇದ್ರೇನು ಇಲ್ದಿದ್ರೇನು ನಮ್ಗ ನಡಿತತಿ
ಹಳ್ಳ ಕಡೆನ್ಗೆ ಜಾಸ್ ಇರ್ಲ ಅಂದ್ರೆ ಒಲೆ ಮೇಲ್ ಮಾಡ್ತ
ಹ್ಮ್ ಒಲೆ ಮೇಲೆ ಕಟ್ಟಗಿ ಸೌದೆ ಹ್ಮ ಸೌದೆ ಕಟ್ ದು ತಂದು ಮಾಡ್ತೀವಿ ನಡ
ಇಲ್ಲೇಏನಾದ್ರು ಹಂಗ್ ಮಾಡಿದ್ರ ಅಂದ್ರ ಮನೆಗ್ ಬೆಂಕಿ ಬಿದ್ದಿ ತಪ್ಪಾದ್ರೆ ಇಂಜಿನನ್ ಕರ್ಸ ಬಿಡ್ ಇರ್ತರೆ ಹ ಇಲ್ಲಿ ಒಬ್ರದು ಹಗೆಗೆ ಮನೇಲಿ ಏನು ಕಟ್ಟಿಗೆೇನು ಇಲ್ಲಲ್ಲ ಇಲ್ಲಿ
ಹೌದಾ
ಹ್ಮ್
ಹ್ಮ ಊಟ ಎಷ್ಟು ಒಂದೂುವರೆಗೆ ಒಂದುವರೆ ಮಾಡ್ಬೇಕಲ್ಲ ಹ್ಮ ಹ್ಮ ಮತ್ತತ್ ಯಾವ್ದರ ಕ ಒಂದಲ್ಲಿ ಈಗೇಏನು ಹಾಕಿಲ್ಲ ಬಿ ಬ್ಯಸಗ ಏನ್ ಹಾಕ್ಬೇಕು ಒಂದಾಗ ನಮ್ದೇನೋ ಒಣ ಬೇಸ ಐತಿ ನೀರಾವರಿ ಎಲ್ಲಾ
ಹ್ಮ್
ಹ್ಮ್ ನೀರಾವರಿ ಇತ್ತಂದ್ರೆ ಏನಾದ್ರು ಉಳ್ಳಾಗಡ್ಡಿ ಇವಾಗ ಏನ್ ಬೇಸಿಗೆ ಏನೇನ್ ಹಾಕ್ತಾರ ಅದೆಲ್ಲಾ ಹಾಕ್ತಿದೀವಿ ಲಿಕ್ಕಿ ಜೋಳ ಸಜ್ಜಿ ಜೋಳ ಹಾಕ್ತದ್ವಿ ಅದಿ ಬರಿ ಒಣ ಬೇಸಾಯ ಮಳಿ ಬಂದ್ರೆ ನಾ ಬಿತ್ ಬಿತ್ ಬಿತ್ ನೋಡಿ
ಹ್ಮ್ ಹ್ಮ್
ಹ್ಮ್
ಹ್ಮ್
ಇಲ್ಲ ಅಂದ್ರೆ ಇಲ್ಲ
ಹ್ಮ್
ಈಗ ಯಾವ್ದಾದ್ರು ಕಾಂಪಿಟೇಟಿವ್ ಏನಾದ್ೂ ಬ ಕಲ್ ಕನ್ಫರ್ ಮಾಡ್ಯಾರನಪ
ಇನ್ನ ಯಾವದಕ್ ಎಕ್ಸಾಮ್ ಇರೋ ಯಾವ್ದ ಈಗ ಒಳ ಮೀಸಲಾತಿ ನಡಕ ಿಸರ್ವಷನ್ ಅಂದ್ರೆ ಈಗ ಎಸ್ ಸಿ ಒಳಗೆ ತುಂಬಾ ಕಷ್ಟ ಅದಾವ ಎಷ್ಟಿ ಒಳಗನುೂ ತುಂಬಾ ಕೆಸ್ ಅದಾವ ಸೊ ಅವ್ರಿಗೆ ಅವ್ರದೊಳಗನೆ ಯಾವಷ್ಟು ಬೆನಿಫಿಟ್ ಪಡ್ ಕೊಂಡದ ರಿಸರ್ವೇಶನ್ ಇಂದ ಯಾವ್ದ್ ಪಡ್ಕೊಂಡಿಲ್ಲ ಅಂತ ಸರ್ವೆ ಮಾಡಕ್ತಾರ ಆ ಸರ್ವೆ ಮಾಡಿದ್ಮೇಲೆ ಯಾರ್ಗ್ ಎಷ್ಟ ಎಷ್ಟು ರಿಸರ್ವೇೇಶನ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಅವಾಗ ಕಾಸ ಮಾಡ್ತಾರೆ ಇವಾಗ ಈಗ ಟು ಎ ಕೆ ಅಷ್ಟಲ್ಲಿ ನು ಕುರುಬರು ಬರ್ತಾರೆ ಕಂಬಾರರು ಬರ್ತಾರೆ
ಹ್ಮ್
ಮ ಹಿಂಗೆ ತುಂಬಾ ಕ್ಯಾಶ್ಗಳ ನಾಲ್ಕಕ್ ಕ್ಯಾಶ್ ಇದೆ ಆ ನಾಲ್ಕರಲ್ಲಿ ಯಾವ್ದು ಅತಿ ಹೆಚ್ಚುರ್ ಜಶಂ ೊಂಡ ಅವಿಗೆ ಕಡಿಮೆ ರಿಸರ್ವೇಶನ್ ಕೊಡ್ತಾರ ಈಗ ಪ್ರೆಸೆಂಟ್ ು ಹದಿನೈದು ಪರ್ಸೆಂಟ್ ಇತ್ತು ಟುವೇ ಈಗ ಆ ರೂಬ ಕ್ಯಾಶಿಗೆ ಹತ್ತ ಇತ್ತು
ಹ್ಮ್
ಇವಾಗ ಮೇ ಬಿ ಕಡಿಮೆ ಮಾಡುತ್ತೆ ನೆಚ್ಚ ಮಾಡುತ್ತೆ ಗೊತ್ತಿಲ್ಲ ನೋಡ್ಬಕ್ ಇನ್ನುೂ ಪಟ್ಬಂಧಲ್ಲ
ಹೌದ ನ ಯಾವಾಗ ಯಾವಾಗ ರಿಪೋರ್ಟ್ ಬಿಡುಗಡೆ ಮಾಡ್ತಾರೆ ನ ಒಂದ್ ವರ್ಷ ಎರಡು ವರ್ಷ ಬೇಕ ಏನ ಇದತಿ
ಇಲ್ಲ ಇಲ್ಲ ಇವಾಗ ಆಗ್ಬೋದ ಆಗ್ಬೋದ ಅಂತ ಕೇಳ್ತಿದಾರ ಯಾವಾಗಾಗುತ್ತೆ ಏನು ಹೇಳಿಲ್ಲ ಹೇಳಲ್ಲ ಗೌರ್ಮೆಂಟ್
ಗೌರ್ಮೆಂಟ್ ನನಗೆ ಯಾವಾಗ ಇಷ್ಟ ಬರ್ತದ ನ್ ಬಿಡುಗಡೆ ಮಾಡ್ತೇ ನೋಡಪ್ಪ
ಹ್ಮ ಅವ್ರ
ಗೌರ್ಮೆಂಟ್ ದ ಆಟದ ಗೊಂದೆಗಳು ಎಲ್ಲಾರೂ ನಾವು ಕ್ರ ಕ್ರಿಯೇಟ್ ಮಾಡವ ನಾವೆ ಗೌರ್ಮೆಂಟ್ನ
ಹ್ಮ
ಮಾಡಿದ ನಂರ ಐದ್ ವರ್ಷ ನಮ್ಮನ ಆಡ್ಸೋಗ ನಾವವು್ ಗೊಂಬೆಗಳು ನೋಡು ಅವ್ರ ಕೈಯಗ ಆಡೋ ಗೊಂಬೆಗಳು
ಹ್ಮ್ ಹಗೆ ಬಿಟ
ಏನಾದ್ರು ಗೌರ್ಮೆಂಟ್ ಬೇರೆ ಬೇರೆ ಸ್ಕೀಮ್ ಗಳು ತರಬೇಕು ಕಲ್ತಂತ ಹ ವಿದ್ಯಾರ್ಥಿಗಳಿಗೆ ಹಾಗೆ ಮನೇಲಿ ಕೂತು ಸುಮ್ನೆ ಅವ್ರಿಗೆ ಒಂದು ಖರ್ಚು ದುಡ್ಡು ಖರ್ಚು ಮಾಡಿ ಕಲ್ತಿರ್ತೀವಿ ಅಂತ ಅಂತ ಹೇಳಿ ಕುಂತ ಇರ್ತಾರೆ ಅಂತ ಏನಾದ್ರು ಒಂದು ಗೌರ್ಮೆಂಟ್ಗಳಂದ್ರೆ ಬೇರೆ ಬೇರೆ ಸ್ಕಿಲ್ಗಳನ್ನ ಆಹ ಮಾಡ್ಬೇಕು ಕೆಲ್ಸಗಳು ಕೊಡುವಂತ ಅವಕಾಶಗಳನ್ನ ಕೊಡ್ಬೇಕು ಹಳ್ಳಿಗಳಗಳಲ್ಲಿಗಿರ್ಬೋದು ಅ ಮತ್ತೆ ಸತಿಗಳಲ್ಲಾಗಿರ್ಬೋದು ಆತರ ಏನು ಹೊಸ ಹೊಸ ಸ್ಕೀಮ್ ಗಳನ್ನೇ ಬಿಡುಗಡೆ ಮಾಡದಿಲ್ಲ ಸರ್ಕಾರ
ಈಗ ಏನ್ ಮಾಡ್ಬ ಗೊತ್ತಾ ಈಗ ಗೌರ್ಮೆಂಟ್ ಜಾಬ್ನ ಕ್ರಿಯೇಟ್ ಮಾಡಕ್ ಆಗಲ್ಲ ಜಾಸ್ತಿ ಸೊ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಡಕ್ ಆಗಲ್ಲ
ಹ್ಮ್
ಇವಾಗ ಪ್ರೈವೇಟ್ ಅಲ್ಲಿ ಜಾಬ್ ಕ್ರಿಯೇಟ್ ಮಾಡೋದು ಸ್ಟೇಟೇ ಮಾಡ್ಬೇಕು ಈಗ ಇನ್ವೆಸ್ಟ್ಮೆಂಟ್ ಆಗಕದಾಗಗ್ಲಿ ಆ ಕಂಪನಿಗಳಿಗೆ ಲ್ಯಾಂಡ್ ಕೊಡೋದಾಗಲಿ ಅವ್ರಿಗೆ ಪವರ್ ಜನರೇಷ ಜನ್ರಟ್ಟಿಗೆ ಎಲ್ಪ್ ಮಾಡೋದ ಆಗಲಿ ಈತರ ಸೌಲಭ್ಯಗಳನ್ನ ಸ್ಟೇಟೇ ಮಾಡಕೊಡ್ಬೇಕು ಮತ್ತೆ ಅವ್ರಗಿ ಯಾವದೇ ತೊಂದ್ರರೆ ಅಂದ್ರೆ ಟ್ರಾನ್ಸ್ಪೋರ್ಟ್ಗೆ ಅದಕ್ಕೆ ಆಗಲಿ ಯಾವದ ತೊಂದರೆ ಆಗ್ಲಿ ಕನೆಕ್ಟಿವಿಟಿ ಲಿ ಮಾರ್ಕೆಟಿಂಗ್ಗಲಿ ಯಾವ್ದೇ ತೊಂದರೆ ಮಾಡ್ದ ಈ ಸರ್ಕಾರ ಕ್ರಿಯೇಟ್ ಮಾಡ ಕೊ್ರೆ ಪ್ರೈವೇಟ್ ಅವ್ರು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತ ಕಂಪನಿ ಮಾಡ್ತಾರ ಆ ಕಂಪನಿ ಓಪನ್ ಮಾಡೋದ್ರಿಂದ ತುಂಬಾ ಜನ ಕಶ ಜಾಬ್ ಲೇಟ್ ಆಗುತ್ತೆ ಈಗ ಯಾವ್ದಾದ್ರು ಕಾರ್ ಪಾರ್ಟ್ಸ್ ರಿಪೇರಿ ಮಾಡದು ಕಂಪನಿ ಮಾಡಿದ್ರ್ರ ಅಂದ್ರೆ ಇಲ್ಲ ಕಾಟನ್ ಇಂಡಸ್ಟ್ರಿ ಮಾಡಿದ್ರ ಅಂದ್ರೆ ಈಗ ಸರ್ಕ ಜನರು ಬೆಳದಂತ ಕಾಟನ್ನ ಅಲ್ಲಿ ಮಿಲ್ಗೆ ಹಾಕ್ತಾರೆ ಅಲ್ಲಿ ಜನ್ರ ಬೇಕಾಗಿರುತ್ತ ಜನ್ರ ಐರ್ ಮಾಡ್ತಾರೆ ಜನ್ರೈ ಮಾಡದ್ರಿಂದ ಒಬ್ಬ್ರೊಬ್ಬ್ರಿಗೆ ಈಗ ಹಳ್ಳಿಲಿ ಎಲ್ಲಾ ಕಾಟನ್ ಇಂಡಸ್ಟ್ರಿ ಮಾಡಿದ್ರೆ ಈಗ ತಿಂಗಳಿಗೆ ಹದ್ನದು ಸಾವಿರ ಇಪ್ಪತ್ ಸಾವಿರ ಅಂತ ಸ್ಯಲ್ರಿ ಕೊಡ್ತಾರೆ ಜನರಿಗೆ
ಹ್ಮ್
ಜನ್ರಿಗೆಲ್ಲಾ ಶಾಲ ಕೆಲ್ಸಾನೂ ಸಿಕ್ಕಂಗ ಆಯ್ತು ಸ್ಯಾಲ್ರಿನೂ ಬಂತು ಅವ್ರಿಗೆ ಅವ್ರ ಸ್ಯಾಲ್ರಿ ಬಂದ್ರೆ ಏನ್ ಮಾಡ್ತಾರ ಖರ್ಚು ಮಾಡ್ತಾರೆ ಈಗ ಖರ್ಚ ಮಾಡಿದ್ರ ಏನು ಈಗ ಏನಾದ್ರು ಕೊಂಡ್ಕೊಳೋದಾಗ್ಲಿ ಮಾಡಿದ್ರಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ
ಹ್ಮ್ ಹ್ಮ್
ಮತ್ತೆ ಸರ್ಕಾರಕ್ಕೆ ಆದಾಯ ಬರುತ್ತೆ ಸೊ ಈ ತರ ವರ್ಕ್ ಆಗುತ್ತೆ ಸರ್ಕಾರ
ಸರ್ಕಾರದಲ್ಲಿ ವಿದ್ಯಾವಂತರ ಸರ್ಕಾರ ನಡೆಸ್ತಾ ಇಲ್ಲ
ಹಾ ಬರಿಇವ್ರ ಯಾರು ಇವ್ರಿಗೆ ಈಗಿರೋ ಎಮ್ ಎಲ್ ಎಗಳು ಅತಿೀ ಹೆಚ್ಚು ಎಮ್ ಎಲ್ಗಳು ಎಂಬತ್ ಪರ್ಸೆಂಟ್ ಎಮ್ ಎಲ್ ಎ ಗಳು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಂದಾನೇ ಬಂದವರು ಮರ್ಡ್ರ ಮಾಡಿರೋದಾರ್ ಇರ್ಲಿ ಇಲ್ಲ ಆಸ್ತಿಗಳನ್ನ ವಶಪಡಿಸಕೊಂಡು ಬೇರೆಯವರ ಆಸ್ತಿಗಳನ್ನ ತಮ್ದಾಗಿ ವಶ ಪಡ್ಸ್ಕೊಂಡಿರೋರೆ ಅದರ
ಹೌದು
ಕ ಬ್ಯೂರ ಅಂತ
ಏನು ಬರೀ ಅವ್ರ ಏನು ಅಷ್ಟು ಎಜುಕೇಟೆಡ್ ಪ ಪಶನ್ಸು ಅಲ್ಲ ಅವ್ರಿಗೆ ಹೆಂಗ ನಮ್ಮ ಈ ರಾಜ್ಯ ರಾಜ್ಯವನ್ನು ಹೆ ಹೆಂಗ ಗುಣಮಟ್ಟ ರಾಜ್ಯ ಮಾಡ್ಬೇಕು
ಇಲ್ಲ ಇಲ್ಲ ಇಲ್ಲ ಅವರು ಬಂದಿರೋದು ಅರ್ಧಕ್ ಅರ್ಧ ಎಂಬತ್ ಪರ್ಸೆಂಟ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅದಾರ ಅವರು ಅಂದ್ರೆ ಅವ ಯಾವ ಆಥರ ಕ್ರಿಮಿನಲ್ ಆಗಿರ್ಬೋದು ಕ್ರೈಮ್ ಮಾಡಿರೋರು ಕರಪ್ಷನ್ ಮಾಡಿರೋರು
ಅದು ನಮ್ಮ ಅದು ಜನ್ರಿಗೆ ಅದು ಆಯ್ಕೆ ಮಾಡುದು ಜನ್ರ ಕೈ್ಯಗದಲ್ಲ ನಾವು ಜನ್ರಲ್ ತಬ್ಬದು
ಹ್ಮ್್ಮ್
ಯಾರೋ ಹೊಸೊಬ್ರು ನಿಂತಿರ್ತಾರಂದ್ರ ಅವ್ರ ನ ಅವ್ರ ಆಯ್ಕೆ ಮಾಡ್ಬೇಕಾಯ್ತು ದುಡ್ ಖರ್ಚು ಮಾಡ್ದೇ ನಿಂತಿರ್ತಾರಾ ಅಂತರ್ನ್ ತರ್ಬೇಕು
ಹ್ಮ್ ಸರಿ ಸರಿ ನನಗೆ ಊಟ ಟೈಮ್ ಆಯ್ತು ನಿಮ ಗಾಮಲ್ ಕಾಲ್ ಮಾಡ